ಹ ಕೇಳ್ತಿದ್ದೇನಾ ಹ ಕೇಳ್ತದೆ ಹಾ ಕೇಳ್ತದೆ ಇಲ್ಲ ಅಲ್ಲಾ ನಂಗಂಗೇನು ಬರ್ತಿಲ್ಲ
ನನಗ್ ಬರ್ತಿದೆ ಹಂಗೆ ಸ್ಟಾರ್ಟಿಂಗ್ ಒಂಡ್ತಿಮ್ ಏನ ಬಂದಿರ್ ಇರ್ಲಿಲ್ಲ ಆದ್ರೆ ಇವಾಗ ಹಿಂಗ ಬರ್ತಾ ಇದೆ
ಓಕೆ ಕೆ ಒಂದ್ಸತಿ ಕೇಳ್ತೀನಿ ನಾನು ಅದಕ್ಕೆ ನಂದ್ ಇನ್ನು ಓಕೆ ಮತ್ ಊಟ
ಇಲ್ಲ ಮಾಡ್ಬೇಕ್ ಅಮೇಲೆ
ಹು ನಾವ್ ಈ ಕಡೆ ಎಮ್ ಸಿ ಲೇಔಟ್ ಅಲ್ಲಿ ಇದ್ದಿದ್ದು ಫಸ್ಟು ಆಮೇಲೆ ನಾವು ಬಿಟ್ ಟಿಔಟ್ ನ ನಾನು ಪೂಜಾ ಬಿಟಿ ಎಔ ಬಟಿ ಎಮ್ ಲೇಔಟಿಗೆ ಹೋದ್ವಿ ಪೂಜೆ ಗೊತ್ತ ಅನ್ಕೋತೀನಿ
ಇಲ್ಲ ಗೊತ್ತಿಲ್ಲ
ಪೂಜೆ ಗತ್ತಲ್ಲ ಓಕೆ ಕೆ ನ ಬರತ್ ನಾವೆಲ್ಲ ಒಂದೇ ಫ್ರೆಂಚ್ ಗ್ಯಾಂಗ್
ಹೌದಾ
ಹ್ಮ ಸೊ ಆಮೇಲೆ ಅವ್ಳು ವಾಪಸ್ ಈ ಕಡೆನೆ ಮತ್ತೆ ಬಂದ್ಲು ಎಕ್ಸಾಮ್ಸ್ಗೆಂತು ನಾನ ಅಲ್ಲೇ ಉಳ್ದ ನನ್ಗೆ ವರ್ಕ್ ಆಗಿತ್ತ ಅಲ್ ಕಂಪ್ನಿಯಲ್ಲಿ
ಹಾ
ಹ ನಲ್ ಮ ಕಂಪ್ನಿ ವರ್ಕ್ ಆಯತು ಅದು ಲೈಕ್ ಸ್ವಲ್ಪ ಪ್ರೆಷರ್ ಇತ್ತು ಪರವಾಗಿಲ್ಲ ಒಂದ ಮೂರು ಷ್ಟ ತಿಂಗಳು ಮಾಡ್ದ
ಹಾ
ಮತ್ತೆ ಆಮೇಲೆ ನಮ್ಮ ಊಗ್ ನಾನ್ ವಾಪಸ್ ಬಂದೆ
ಹ್ಮ್ ನಿಮ್ ಊರ್ ನಾರ್ತ್ ನಾರ್ತ್ ಕರ್ನಾಟಕ ಅನ್ಸತ್ತ ಅಲ್ಲ
ಇಲ್ಲ ಇಲ್ಲ ಇಲ್ಲ ಹ ಇಲ್ಲ
ಹ್ಮ್
ಅದು ಸೌತ್ ಆಗುತ್ತೆ ಸ್ವಲ್ಪ
ಅಂದ್ರೆ ಕರ್ನಾಟಕದಲ್ಲಿ ಸೌತ್ ಆಗತ್ತೆ ಎನ್ನ ನ
ಹಂಗಾರೆ ಚಿಕ್ಕಮೂರು ಡೆ ಅನ್ಸುತ್ತೆ ಶಿವಾಗ ಚಿಕ್ಕಕೊಂಡ
ಶಿವಮೊಗ್ಗನೂ ಇಲ್ಲ ದಾವಣ್ಗೆರೆ
ದಾವಣಗೆರೆನಾ
ಗೊತ್ತಾ ಯಾರಾದೂ ಹಾ ಬೆಣ್ಣೆ ನಗರಿ ಬೆಣ್ಣೆ ಬೆಣ್ಣೆ ಎಲ್ಲ ಮೊಳ್ಗಿದ್ದೇವ ನಾವು
ಇಲ್ಲ ನನ್ಗೆ ಯಾರಾಗು ಗೊತ್ತಿಲ್ಲ ಅಲ್ಲಿ ಹಾ ಫ್ರೆನ್ಸ್ ಓದಿದ್ರು ಅಷ್ಟೇ
ಹಂ
ಅಟ್ರೆ ಯಾರು ದಾವಣಗೆರೆ್ರ ಫ್ರೆಂಡ್ಸ್ ಯಾರು ಇಲ್ಲ
ನಮ್ಮ ಆ್ಯಕ್ಚುಲಿ ನಿಮ್ದ ಯಾವರು
ನಂದು ಹೊಸಪೇಟೆ
ಹೊಸಪೇಟೆ ಹೊಸ್ಪೇಟೆ ನಮಗ್ ಗೊತ್ತಿರೋರು ಇದಾರೆ
ಯಾರ
ನಮ್ಮಮ್ಮಿ ಸೈಡ್ ಯಾರೋ ರಿಲೇಟಿವ್ಸ್ ಇದ್ದಾರೆ ಹಾಸ್ಪಿಟಲ್
ಹೌದಾ
ಹ್ಮ್ ಬಟ್ ನಂಗ ಅಷ್ಟೊಂದು ಯಾರು ಏನ್ ಹೊಸಪೇಟೆ ಹೋಗಿದ್ದೀನಿ
ಅಂತ
ಹಂಪಿ ಹಂಪಿ ಹೋಗಿದ್ದೀನಿ ಅಂದ್ರೆ ಚಿಕ್ಕಳಿದಾಗ ಹೋಗಿದ್ದ ಹಂಪಿಗೆ ಮಾತ್ರ ಬಟ್ ಅಷ್ಟ ಬಟ್ಟೆ ನಮ ರಿಲೇಟಿವ್ ಯಾರು ಇದ್ದಾರೆ
ಹಾ ಹಾ ಅಲ್ಲೇ ಹಾಸ್ಪಿ ಹಾಸ್ಪಿಟ್ ಹತ್ರೇ ನಮ್ದು ಹಳ್ಳಿ
ಓ ಹೋ ಓಕೆ ಅಲ್ಲಿ ಅಂದ್ರೆ ಫುಲ್ ಹಳ್ಳಿ ಇದಾಗುತ್ತೆ ಇನ್ ಸಿಟಿಗ ಹತ್ರ ಆಗ್ತೀರ
ಇಲ್ಲ ಇಲ್ಲ ಹಳ್ಳಿಗೆ ಸಪ್ರೇಟ್ ಒಂದ್ ಹದ್ನೈದು ಕಿಲೋಮೀಟರ್ ಆಗ್ಬೋದು ನಮ್ದು
ಹ್ಮ್ ಹ್ಮ್ ಹ್ಮ್
ಅರಿ ಮಲ್ಲಿಕಾರ್ಜುನ ಅವ್ರದ್ದು ಅಲ್ಲ ಕೂಡ್ಲಿಗೆ
ಹಾ ಹೌದು ಮಲ್ಲಿ ನಾವು ಒಂದ್ ಸ್ವಲ್ಪ ಹತ್ರ ಹಕ್ತೀವಿ ಅನ್ಸುತ್ತೆ
ಹೌದಾ
ಹ್ಮ್ ಮೇಬಿ ಅವನು ಇಲ್ಲೇ ಅಲ್ವಾ ಈ ಕಡೆನೆ ಅಲ್ವಾ ಅವ್ನ್ದು ಇಲ್ಲ ಅವನ್ ಚಿಕ್ಕಮಂಗ್ಗಳೂರು
ಅಲ್ಲಿದ
ಮಲ್ಲಿಕರ್ಜುನ್ ಚಿಕ್ಕಮಂಗ್ಳೂರ್ ತಾನೆ
ಕೂಡ್ಲಿಗೆ ಅಂತಿದ್ದ ನಮಗೆ
ಕೂಡ್ಲಿಗೆ ನಂಗಷ್ಟ ನಂಗಷ್ಟ್ ಐಡಿಯಾ ಇಲ್ಲ ಬಿಡಿ ಪಾಪ ಗೊತ್ತಿಲ್ಲ ನಂಗೆ ಅವರು ಲೋಕೇಶ್ ಅವ್ರ ಮತ್ತೆ ನನ್ಗ ಊರ ಹೆಸರು ಹೇಳಕೆ ಬರಲ್ಲ ನಂಗೀಗ್ಲುೂ
ನನಗೆ ಬತಿಲ
ಬರತ್ ಬರತ್ತಿನಂತೂ ಹಾಸನ ಅಂತ ಗೊತ್ತು ಅಷ್ಟೇ ಕರೆಕ್ಟ್ ಆಗಿ
ಹ್ಮ
ನೀವೆಲ್ಲಾದ್ರೂ ಕೈ ಕೆಲ್ಸ ಮಾಡ್ತಿದ್ರಾ ಇಲ್ಲಿ ಪಾರ್ಟ್ ಟೈಮ್ ಆಗಿ
ಇಲ್ಲ ಇಲ್ಲ ಅಂದ್ರೆ ನಾನು ನಂಗೆ ಕಂಪ್ನಿನೇ ಆಗಿತ್ತು ಕಾಂಡಿಯೆಂಟ್ ಅಂತ ಐಟಿ ಪಿಎಲ್ ಟೆಕ್ ಪಾರ್ಕು
ಹಾ
ಹ್ಮ ಬಟ್ ಅದು ವಜೆ ಇತ್ತು ಕೆಲಸ ತುಂಬಾ ವಜೆ ಇತ್ತು ಲೈಕ್ ಮಾರ್ನಿಂಗ್ ಬೆಳಗಿಂದ ಜಾವ ಮೂರು ಗಂಟೆ ಮೂರವರೆ ಕ್ಯಾಬ್ ಬರ್ತಿದಿದ್ದು
ಹಾ
ಅವಾಗ ಕ್ಯಾಬ್ ಬರ್ತಿದ್ದಿದ್ದು ತಿರ್ಗಾ ವಾಪಸ್ ಬರ್ತಿದಿದ್ದು ಸಂಜೆ ಆರು ಗಂಟೆ ಆರು ವರೆ
ಹೆವಿ ಆಗುತ್ತೆ ಕೆಲ್ಸ
ಹೆವಿ ಇತ್ತು ವರ್ಕ್ ಮಾತ್ರ ಇಪ್ಪತ್ ನಾಲ್ಕ್ ಕೊಡ್ತಿದ್ರು ಅಯ್ಯೋ ಆರುವರೆಗೆ ಬರ್ತಿದ್ದೆ ರೂಮಿಗೆ ಬಂದು ಅಡುಗೆ ಮಾಡ್ಕೊತಿದ್ದೆ ಹಾಂ ಈವ್ನಿಂಗ್ ಸಿಕ್ಸ್ ಥರ್ಟಿ ಬಂದ್ ಅಡ್ಗೆ ಮಾಡ್ಕೋತಿದ್ದೆ ಅಡ್ಗೆ ಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಗೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗ್ತಿತ್ತು ಅಲ್ಲೇ ನಿದ್ದೆ ಅತ್ತಿದೆ ಅನ್ನೋ ಅಷ್ಟರಲ್ಲಿ ಅಲ್ಲೇ ಮತ್ತೆ ರೊಟೀನ್ ವರ್ಕ್ ಇನ್ ರೊಟೀನ್ ಎರಡ್ ಗಂಟೆಗೆ ಎದಳ್ಬೇಕಿತ್ತು ಒಂದು ಮು ಕಾಲ್ ಎರಡ್ ಗಂಟೆ ಸ್ಟಾರ್ಟ್ ಅಲ್ಲೆ ಮತ್ತೆ ಅಲ್ಲಿಂದ ಏನೊಂದ ಚೂರು ಕ್ಯಾಬಲ್ ಮಲಗ್ತಿದ್ವಿ ಅಷ್ಟೇ ಬಿಟ್ರೆ ಅಯ್ಯಪ್ಪ
ಕಳಿಸ್ತಿದ್ರ
ಹ ಹ ಕ್ಯಾಬ್ ಕಂಪ್ನಿ ಕಡೆಯಿಂದನೆ ಕ್ಯಾಬ್ ಇತ್ತು ಕಂಪ್ನಿ ಕಡೆಯಿಂದನೆ ಇತು ಬಟ್ ಊಟ ಎಲ್ಲ ಅಷ್ಟೊಂದ ಏನ್ ಸರಿ ಆಗ್ತಿರ್ಲಿಲ್ಲ ಊಟ ಕೂಡ ಸರಿ ಆಗ್ತಿರ್ಲಿಲ್ಲ
ಸರಿ ಆಗ್ತಿಲ್ಲ ಅಂದ್ರೆ ಅವ್ರ ಸರಿಯಾಗ ಕೊಡ್ತಿರ್ಲಿಲ್ಲ ಏನ
ಕಡೆ ಇರ್ತಿದ್ದಿಲ್ಲ ನಮ್ ಕಡೆನೆ
ಎಲ್ಲಾ
ಎಲ್ಲ ನಮ್ ಕಡೆನೆ ನೈನ್ ಟು ನೈನ್ ತರ್ಟಿ ಊಟ ಕರೆಕ್ಟ್ ಶಾಪ್ ನೈನ್ ತರ್ಟಿಗೆ ಊಟಕ್ ಬಂದ್ಬಿಡ್ಬ ಊಟ ತಿಂಡಿ ಮುಗಸ್ಕೊಂಡ್ ಬಂದ್ಬಿಡ್ಬೇಕಿತ್ತು ವರ್ಕಿಗೆ ಹಾ ನೈನ್ಗ್ ಬಿಡ್ತಿದ್ರು ನೈನ್ ತರ್ಟಿ ಕರೆಕ್ಟ್ ಆಗ ಇರ್ಬೇಕು ನೈನ್ ತರ್ಟಿ ಒನ್ ಆಗಿದಿದ್ರೆ ಕೊಲೀಗ್ಸ್ ಇದರುಗಡೆ ಹಾಡು ಹೇಳ್ಬೇಕು ಡಾನ್ಸ್ ಮಾಡ್ಬೇಕು
ಹೌದಾ
ಹಾ ಅದಕ್ಕೆ ಬ ಓ ಆತರ ಇತ್ತು ಕೆ ಯಾರ್ ತಲೆ ಕೆಟ್ಸ್ಕೊಂತಾರೆ ಅಂದ ಊಟಕ್ಕೂ ಹೋಗ್ತಿರ್ಲಿಲ್ಲ ನಾವು
ಹ್ಮ
ಬೇಗ ಬೇಗ ಬಂದು್ ಕುೂತ್ಕೊಂಡ್ ಬಿಡ್ತಿದ್ವಿ
ಹ್ಮ ಹ
ಹಂಗಿತ್ತಂದ್ರೆ ತುಂಬಾ ವಜ್ಜಿ ಇತ್ತು ಮಾತ್ರ ಕೆಲ್ಸ ಕೂಡ ಇಪ್ಪತ್ನಾಲ್ಕಕ್ ಸಂಬಳ ಇಪ್ಪತ್ನಾಲ್ಕು ಸಾವಿರಕ್ಕೆ ಆ ರೇಂಜಿಗೆ ಕಷ್ಟಪಡ್ಬೇಕಾಗಿತ್ತು
ಅಲ್ಲ ಜಾಸ್ತಿ ಇದವಿ ನೀವ್ ಕೇಳ್ಬೇಕಾಗೇತಿ ಮ ಏನ್ ಬೆಳಗ್ಗೆ ಮೂರ್ ನಾಕ ಗಂಟೆಯಿಂದ
ಇವಾಗ ಇಲ್ಲಿ ಹೋಗ್ತಿದ್ದನಲ್ಲ ಟೀಚರ್ ಆಗಿ
ಹಾಂ
ಇವಾಗ ಇಲ್ಲೂ ಅಷ್ಟೇನ್ ಪ್ರೆಷರ್ ಇಲ್ಲ ಬೆಳಿಗ್ಗೆ ಒಂಬತ್ತುವರೆ ಹೋಗದು ಹ ಬೆಳಿಗ್ಗೆ ಒಂಬತ್ತುವರೆ ಹೋಗದು ಸಂಜೆ ಒಂದು ಐದು ಗಂಟೆ ಐದು ಗಂಟೆಗೆ ಐದುವರೆ ಆಗ್ತರ್ ಆಗತ್ತ ಅಷ್ಟೆ
ಹ ರೀ ನೆಮ್ದಿದ್ದೀವ್ ನಾ ಟೀಚರ್ ಎಲ್ಲ ಅಲ
ಕ್ಲಾಸ್ ಏನ್ ಸ್ವಲ್ಪ ಕಿಲ್ಸ್ರ ಟೈಮ್ ಅಲ್ಲಿ ಆರಾಮಕ್ ಕೂರ್ಬೋದು ಬಿಟ್ರೆ ಕ್ಲಾಸಸ್ ಇದ್ದಾಗ ದಿನಕ್ಕೆ ಐದ ಕ್ಲಾಸ್ ಇರುತ್ತೆ ನಲ್ವತ್ ನಲ್ವತ್ ನಿಮಿಷ ಕ್ಲಾಸು
ನಾಲ್ಕ ನಿಮಿಷ ಅಂದ್ರೆ ಪ್ರೈಮರಿ ಹೆಸ್
ಹಾ ಒನ್ ಟು ಫಿಫ್ತ್ ಹದ್ ಹ್ಮ ಹದನೈದು ಸಾವಿರ ಕೊಡ್ತಾರೆ
ನಮಸ್ತೆ ಮೇಸ ಅಂತೇ
ಓ ಹೋದ ತಕ್ಷಣ ಎಂದ್ರೆ ಇಲ್ಲ ಇಲ್ಲಿ ಕಂಪ್ಲೀಟ್ ಇಂಗ್ಲಿಷ್ ಇದೇ ಸ್ಕೂಲು ಕಂಪ್ಲೀಟ್ ಇಂಗ್ಲಿಷ್ ಮಾತಾಡ್ಬೇಕು ಒಂಚೂರು ಹಾ ಈ ಮಕ್ಳು ಕೂಡ
ಹಾ
ಯಾರು ಹಾ ಕನ್ನಡ ಯೂಸೇ ಇಲ್ಲ
ನೀವು ಯೂಸ್ ಮಾಡಂಗಿಲ್ಲ ಅವ್ರು ಯೂಸ್ ಮಾಡಂಗಿಲ್ಲ
ಹ ಹಾ ನಾವಂತ ಮೊದ್ಲೆೇ ಮಾಡಂಗಿಲ್ಲ ಅವ್ರಾದ್ರೂ ಅಟ್ಲೀಸ್ಟ್ ಟೈ ಮಾಡಕಾದ್ರರು ಇದು ಮಾಡ್ಕೊಬಹದಂದ್ರ ನಾವ್ಂಂತ ಮಾಡಂಗಗೆ ಇಲ್ಲ
ನೀವ್ ಕಲ್ಸರ ನೀವೇ ನಿಗೆ ಬರ್ಲಿ ಅಂತರ ಇನ್ನೇನ್ ಕಲ್ಸ
ಹೌದು ಅಂದರೆ ಬಟ್ ಅವ್ರಿಗೆ ಅರ್ಥ ಆಗಲ್ಲ ಅಂತ ಇಂಗ್ಲೀಷಲ್ಲಿ ಎಲ್ಲ ಕಂಪ್ಲೀಟ್ ಇಂಗ್ಲೀಷ್ ಅರ್ಥ ಆಗಲ್ಲ ಅಂತ ಹೇಳಿ ಕನ್ನಡದಲ್ಲಿ ಮಾತಾಡ್ತೇವು
ಹಾ ಹಾ ಹಾ ಆ ಸ್ಕೂಲಿನ ಪರ್ಪಸ್ ಹಂಗ ಏನ ಅದು
ಸ್ಕೂಲ್ ಇರದೆೆ ಹಂಗೆ ಇಂಗ್ಲೀಷ್ ಅಲ್ಲೇ ಇರಬೇಕು ಕಂಪ್ಲೀಟ್ ಇಂಗ್ಲಿಷ್ ಇರುತ್ತೆ ತ್ತ
ಕರಿಲೇಬೇಕ
ಹ ಅಲ್ಲಿಗೆ ಹೋದೋರೆಲ್ಲ ಕಲೀಲೇಬೇಕು. ಅದೊಂದು, ರೂಲ್ಸ ಅದ್ರದು.
ಅಲ್ಲಿ ಎಷ್ಟ ಕೊಡ್ತಿದ್ರ.
ಇವಾಗ ಹದ್ನೆೆಂಟು ಕೊಡ್ತಿದ್ದಾರೆ.
ಹದ್ನೆಂಟ ಎಷ್ಟು ಬೇಟಾರಲ್ಲ,
ಆ,
ಎಷ್ಟೋ ಬೇಟರ್ ಅಲ್ಲ ಜಾಬ್,
ಹಾ ಅಲ್ಲಿ ಇಪ್ಪತ್ನಾಲ್ಕು ಕೊಡ್ತಾರೆ, ಇಲ್ಲಿ ಹದ್ನೆಂಟು ಕೊಡ್ತಾರೆ, ಅಷ್ಟೆ, ಒಂದು ಬಾಳ ನಮ ಒಂದ್ ಆರು ಸಾವಿರ ಹೆಚ್ಚು ಕಮ್ಮಿ ಆಗುತ್ತ ಅಷ್ಟೇ, ಬಿಟ್ರೆ, ಪೀಸ್ ಹಾಗಿದೀನಿ. ಏನ್ ಒಂದಚೂರ್ ಹ. ಏನ್ ಒಂಚೂರು ಕ್ಲಾಸ್ ಎಡವಟ್ಟ ಆಗತ್ತ ಅಷ್ಟೇ,
ಹ್ಮ್ ಹ್ಮ್.
ಕ್ಲಾಸ್ ಟೈಮಿಂಗ್ಸ್ ಎಲ್ಲ ಇಲ್ಲೇ ಅಲ್ಲೇ ಟೈಮ್ ಅಲ್ಲೇ ಮಾಡ್ಕೊಂಡ್ ಬಿಡ್ತೀನಲ್ಲ.
ಹ್ಮ, ಹ್ಮ್
ಅಂದ್ರೆ ಯಾ ಸಬ್ಜೆಕ್ಟ್ ತಗತಿರಾ,
ಓ ಇ ವಿ ಯಸ್ಸು ಸೈನ್ಸು
ಸೈನ್ಸ ಹ, ಹಾ ಇ ವಿ ಎಸ್ ಇರುತ್ತಲ್ಲ ಫಿಫ್ತ್ ಅವ್ರಿಗೆ, ಅಂದ್ರೆ ಫೋರ್ತ್ವತರಿಗೆ ಇರಲ್ಲ ಅನ್ಸುತ್ತೆ. ಥರ್ಡ್ ಥರ್ಡ್
ಇಲ್ಲ ಒನ್ ಟು ಫಿಫ್ತ್ ನೂರಿಕ್ ಇ ವಿ ಎಸ್, ಸಿಕ್ಸ್ತ್ ಇಂದ ಸೈನ್ಸ್ ಅಂತ ಆಗತ್ತೆ ಹಾ,
ನಾವ ಹೊತ್ತಿದಾಗ ಫಿಫ್ತ್ರಿಗೆ ಇತ್ತು ಅಷ್ಟೆ
ಹ್ಮ್.
ನಿಮಿಗಿತ್ತಾ,
ಹ್ಮ್ ನಮ್ಗೂ ಇತ್ತು, ಇ ವಿ ಎಸ್ ಇತ್ತು, ನಮ್ಗೆ ನಮ್ಗೆ ಅಯ್ ಮೊನ್ನೆ ನಾನ್ ಎಕ್ಸಾಮ್ ಬರ್ದ್ನಲ ಎಮ್ ಎಸ್ ಸಿ, ಅದ್ರಲ್ಲೂ ಇದೆ ಈ ವಿ ಯಸ್,
ಅಲ್ಲಾ ನೀವು ಫಿಫ್ತ್ ಫೋರ್ತ್ ಓದ್ಬೇಕಾರೆ ಇತ್ತಾ ಇವಿ
ಓ ಇತ್ತು, ಇತ್ತು
ಇತ್ತ,
ಇತ್ತು ನಮ್ಗೂ ಇತ್ತು, ಅಲ್ಲಾ ನಾನ ಇಲ್ ಮೊನ್ನೆ ಎಮ್ ಎಸ್ ಸಿ ಎಕ್ಸಾಮ್ ಬರ್ದನ್ನಲ್ ಎನ್ವಿರೋಲ್ಮೆಂಟ್ ಟಲ್ ಸೈನ್ಸ್ ಒಂದು ಸಬ್ಜೆಕ್ಟೇ ಆದಂತ ಇತ್ತು.
ಹಾ ಹಾ ಅಂದ್ರೆ ನಿಮ್ ಎಮ್ ಎಸ್ ಸಿ ಅಂದ್ರೆ ಇರ ಇರುತ್ತೆ ಬಿಡಿ ಅದು.
ಹ್ಮ್ ನಂಗೆ ಒಂದ ಆಕಡೆ ಎರಡು ಯೂಸ್ ಆಗಿದೆ ನಂಗೆ,
ಹ್ಮ್ ಹೌದು ಸರಿ ಅಂದ್ರೆ ಏನ ಅ ಆರಾಮ್ ಸೇ ಪ್ರೇಮ ಲೆಲ್
ನಿಜ ಆರಾಮ್ ಒಂದು ಮಸ್ತ್ ಲೈಫ್ ಇದೆ.
ಏನ್ ಒಂದ್ ಒಂದೊಂದ್ ಚಾಪ್ಟರ್ ಏನ ಅಂದ್ರೆ ಮೂರ್ ನಾಕ ಪೇಜ ಇರುತ್ತೆ, ಅಷ್ಟೇ ಕತೆ ಹೇಳ್ದಂಗೆ ಹೇಳ್ಬಿಟ್ರೆ ಮುಗೀತು ಮ
ಇರಿ ನಿಮಗ್ ಮಾಡ್ತೀನಿ. ಸರಿ, ಸರಿ, ಹ ಸರಿ, ಸರಿ,